ಹಾ ಕೇಳ ನಲ್ಲೇ ಲೇತಕ್ಕ ತನ ಹುಡುಗಿ ಬರದು ಅಂತ ಅನ್ಕೊಂಡೆ ಮೊದ್ಲ ಸ್ಲೋನಯಾಗ ಸ್ಲೋನ ನೀ
ನಾನ್ ಸ್ಲೋ ಅಲ್ಲ ಮಮ್ಮಿ ಮೊಬೈಲ್ಸ್ ಸ್ಲೋ
ಯಕೆ
ಅಯ್ಯ ಹಂಗಾದ ಂದ್ರ ಸ್ವಲ್ಪ ಅ ಅಂದ್ರೆ ಏನದು ಬಾಳ ಸ್ಟೋರೇಜ್ ಕಡಿಮಿ ಹಿಂಗೆಲ್ಲಾ ಅದ
ಹ್ಮ್
ಹಂಗಾಗಿ ಒಂದ್ ಸ್ವಲ್ಪ ಮೊಬೈಲ್ೇ ಸ್ಲೋ ಆಗ್ಬಿಟ್ಟೈತಿ
ಹ್ಮ್ ಹ್ಮ್ ನಾನು ನಮ್ಮ ಮಮ್ಮಿ ಫೋನ್ ನಂದ್ ಇನ್ನೊಂದ್ ಫೋನ್ ಇದ ಕೂು ಒನ್ ಪ್ಲಸ್ ಅದ್ರಾಗ ನಮ್ಮ ಮಮ್ಮಿ ನಂಬರ್ ಹಾಕಿ ಇನ್ನೊಂದು ಒನ್ ಪ್ಲಸ್ ಐತ ಮಮ್ಮೀ ಇದ ಇನ್ನೊಂದ್ ಫೋನ್ ಐ್ತ್ ಒನ್ ಪ್ಲಸ್ ನಮ್ಮ ಮನ್ಯಾಗ ಹಲೋ ಅದಕ್ ನಮ್ಮ್ ಮಮ್ಮಿ ನಂಬರ್ ಹಾಕಿ ಮಾಡದೆ ನೀವು ಒ ಟಿ ಪಿ ನಂಬರ್ ಒಲ್ದದ
ನು
ಕೆ ಇಲ್ಲಾ ಅನ್ಸು ಮಮ್ಮೀ ಚಿಂತದ ಹ ಇದಕ್ ಹಾಕಿ ಮಾಡ್ಕೊಂತನ
ಹ್ಮ್ ಮಾಡಂಗೆ
ಹ್ಮ ಚ
ಚಾ ಕುಡಿದಿವ ನಿಂದು
ನಮ್ದೇನೂ ಇಲ್ಲ
ಹ್ಮ ಹ್ಮ ಕುಡಿಬೇಕ್ಲ
ಕುಡಿಬೇಕಿತ್ತು ನಮ ತಂಗಿ ಬಂದಿದ್ಲದ್ ಹಾಕ್ಸಾಕ್ ಕಾಲೇಜ ಇಿಂದ ಲಿಷ್ಟ್ ಮಾಡಿದ್ವಿ ಅದ್ಕ ಉಂಟ ಕೇಳಿ ಆಮೇಲೆ ನೋಡ್ಕೊಂಡ್ ಎಲ್ಲಾ ಹಾಕ್ತನ್ಿ ಬಿಡ ಅಂತ ಹೇಳ್ದೆ ಅವಿಗೆ
ಹ್ಮ್ ನಾವ್ ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೇವು
ಕ
ಅಂದ್ರೆ ನಮ್ಮ ಅಕ್ಕ ಮತ್ಮ್ಮ ಅಕ್ಕನ ಗಂಡ ಮತ್ ಅವ್ರ ಅತ್ತಿ ಅವವ್ರ ಮಾವ ಬಂದಿದ್ರಾ ಅದಕ್ಕ ಅವರು ಬಿಜಾಪುರ್ ಎಲ್ಲಾ ನೋಡಿಲ್ಲಲ್ಲ ಅದಕ್ಕ ಅದ ತೂರ್ಕೊಂಬಂದ್ರ ಆ ತಳ್ಂತ ಹೋಗಿದ್ದೇವಿ ಅಲ್ಲಿ ಮಸ್ತ್ ಮಸ್ತ್ ಫಸ್ಟಿಗೆ ಗೋಲ್ ಗುಂಬಾಜ್ ತೋರಿಸಿದ್ವಿ ಅಲ್ಲಲ್ಲಿ ಹೆ ಹೆಂಗಗೆಂದ್ರೆ ಒಂದ್ ಸರಿ ಕಗಿದ್ರೆ ಏಳ್
ಂಗಿಲ್ಲ
ಇವ ಸರಿ ಕೇಳಿಸತದ ಆದ್ರೆ ಈಗ ಸ್ವಲ್ಪ್ ಕಡಿಮೆ ಆಗೈತ್್ ಬಿಡ ಮತ್ತೆ ಮತ್ತೆ ಏನ್ ಮಾಡೋದೆ ಎಲ್ಲಾ ಕೂಗಿ ಕೂಗಿ ಕೂಗಿ ಕೂಗಿ ಹ್ಮ ಈಗ ಎರಡ್ ಸರಿ ಅಂದ್ರೆ ಐದ ಸರಿ ಕಸುತ್ತ ಎರಡು ಸರ್ತಿ ಕಡಿಮೆ ಆಗಿದೆ ಅದಕ್ಕೆ ಅದನ್ನ ಬಂದ್ ಮಾಡು ಲೆಕ್ಕದಾಗದಾರ ಈಗ ಅಲ್ಲೆಲ್ಲಾ ಹೋದ್ವಿ ಅಲ್ಲಿ ಮಸ್ತ್ ಇತ್ತು ಮತ್ತ ಅಂದ ನಡ್ಕು ಅಲ್ಲಿ ಒಳಗ ಹಿಂಗ ಒಂದು ಸ್ಟೆಪ್ಸ್ ಹತ್ತ ಹೋಗ್ಬೇಕು ಸ್ಟೆಪ್ಸ್ ಎಷ್ಟ್ ಹತ್ರ ಾವಂದ್ರ ಆ ಒಂದ್ಐದು ಅಂದ್ರೆ ಒಂದ್ ಹೆಜ್ಜ ಎರಡ್ ಹೆಜ್ಜಿಿಗೆ ಆಗಂಗಿಲ್ಲ ಅದು ಹಿಂಗೆ ಹತ್ರತಿ ಹೆ
ಹ್ಮ್
ಅ ಅಷ್ಟ ಎತದಾವ ಅಹ ಮತ್ತ ಅಲ್ಲೆಲ್ಲಾ ಫೋಟೋಸ್ ತಗೊಂಡೆವ ಮಸ್ ಮಸ್ ಫೋಟೋಸ್ ತಗೊಂಡ ಗಾರ್ಡನ್ ಐತಿ ಹಿಂಗೆಲ್ಲಾ ನೋಡ್ದೇವಿ ಅಲ್ಲೇ ಒಂದ ಒಂದುವರೆ ತಾಾಸ ಹಾ ಮಸ್ತತ್ ಅದೇ ಅದೇ ಅಂದ್ರ ಸುತ್ತಮುತ್ತನೇ ಅಂದ್ರ ಒಂತದಲ್ಲಿ ಸಮಾಧಿ ಐತಿ ಒಂತದಲ್ಲಿ ಹಿಂಗ
ಹ್ಮ್
ಹಾ ಹಿಂಗೆಲ್ಲಾ ಆಯ್ತಿವಾ ಅದೆಲ್ಲಾ ನೋಡ್ದೇವಿ ನೋಡಿ ಮತ್ತ್ ಹೊ ಹೊರಗ ಗಾರ್ಡನ್ ಇತ್ತ ಆ ಗಾರ್ಡನ್ದಾಗೆಲ್ಲಾ ನೋಡ್ಕೊ ಬಂದೇವಿ ಕುಂತು ಮಾತಾಡಿ ಅದೆಲ್ಲಾ ವ ಎಷ್ಟ್ ಕೆಸವೊಂಡ್ ಕೇಳತತಿ ಪಾತ್ರದ
ಅಷ್ಟು ಡಿಸ್ಟರ್ಬ್ ಆಗ್ತತೆ ಈಗ
ಹಾ ಜ
ಹ್ಮ ಹೇಳೇ
ಹ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
ಜೋರ್ ಕವತಐ್ತವಾ
ಹ್ಮ್ ಹೇಳ್ಮ
ಆಯ್ತಾ ಮತ್ತ ಮುಂಚೆ ನಮ್ಮ್ ಅಕ್ಕ ಮತ್ ನಮ್ಮ ಮಾವ ಅಲ್ಲೇ ಫಸ್ಟ್ಗೆ ಒ ಎಲ್ಲೋ ಹೊರಗೆ ಹೋಗಿದ್ದಂದ್ರೆ ಗೋಲ್ ಕುಂಬಚ್ಕ ಹೋಗ್ ಬಂದಾರ ಅವರು ಅಂದ್ರೆ ನಮ್ಮ ಮದ್ವೆಗಿಂತ ಮುಂಚೆ ನಮ್ಮ ಅನ್ನಾರ್ ಮದವಿತ್ತು ಅನ್ನಾರ್ ಅನ್ನಾರಲ್ಲ ನಮ್ಮ ಅಮ್ಮ ಹ ಈ ಉಮ್ಮ ದ ವಿತ್ರಿಲಷಂದು ಆ ಮದ್ವಿಗ್ ಬಂದಿದ್ರ ಅದಕ್ ಹೋ್ ಬರ್ತೇವಿ ಅಂತಂತಂದ ಹ ಹೋ ಬಂದ್ರೆ ಹ ಫಸ್ಟ್ ಪ್ಲೇಸ ಅವ್ರ ನೋಡಿದ್ದು ಅದೇ ಗೋಲ್ ಗುಂಬಜ ಅದಾಗಿಂದ ಮತ್ತ ಅದ ಅಲ್ಲಿ ಒಂದ ಸ್ವಲ್ಪ ಅದು ಹಾ ಮತ್ತ ಇನ್ನೊಬ್ ಜೋಡಿನೂ ಕಸಿದ್ದೇವೆ ಅದೊಂದ ಇ ಮೆಮೊರಿ ಹೇಳಿದ್ರು ಮತ್ತೆ ಅಲ್ಲಿಲ್ಲಿ ಫಡ್ ತಗೊಂಡ ಎಲ್ಲ ಕಡೆ ತೋರ್ಸಿದ್ರ ಅದೇ ಗ ಗಂಬ ಜಳದ ಮತ್ತತ್ ಅದಾಗಿಂದ ಇಬ್ರಾಹಿಂ ರೋಜಾಕ್ ಹೋಗಿದ್ವಿ ಅಲ್ಲಿ ಮಸ್ತ್ ತ್ಲಿ ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲಾ ಅದಕ್ಕ ತಾಜ್ ಮಹಲ್ ಆಫ್ ದಿ ಡೆಕ್ ನ್ ಅಂದ್ರೆ ನಮ್ ಕಡೆ ತಾಜ್ಮಹಲ್ ಅಂತ ಕರೀತಾರೆ ಇಬ್ರಾಹಿಂ ರಾಜಕ್
ಬಿಜಾಪುರ್ ಪುಲ್ಲು ಒಂಥರ ಮುಸ್ಲಿಂ ಬಸಿದಿ ಅದವಲ್ಲ
ಅಂದ್ರೆ ಮುಸ್ಲಿಮರ ಆಳಿದ್ದೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹ್ಮ ಅದಕ್ಕ ಎಲ್ಲಾ ಅವೇ ಅದಾವ ಸುತ್ತಮುತ್ತ ಎಲ್ಲಾ ಪೂರಾ ಅಲ್ಲೆಲ್ಲಾ ನೋಡ್ಕೊಂಡ್ ಬಂದೇವಿ ಇದಕ್ಕ ಏನತ್ತದ ಅಂದ್ರೆ ಅದ್ ಇಬ್ರಾಹ್ಮ್ ಹ್ಮ್ ನಮ್ಮ ಕಡಿ ಇದಕ್ ಹಿಂಗ್ ಅಂತ ಕರೀತ್ತಾರೆ
ಏನ್ ಕರಿತ್ತಾರ
ಹಲೋ
ತ್ತ ಹಾ ಅದಾಗಿಂದ ಬಾರಕಮ್ಮನ್ ನೋಡಕ್ ಹೋಗಿದ್ದೀವಿ
ಹ್ಮ್
ಇ ಅಂದ್ರ ಕಮ್ ಅಂದ್ರ ಹಿಂಗ ಒಂಥರ ಕಮಾನ್ ತ ತರ ಹಿಂಗ ಶೇಪ್ ಅದಾವ ಅವು ಹನ್ನೆರಡದಾ
ಹ್ಮ್
ಅದಕ್ ಅದ ಅಂದ್ರೆ ಅದಕ್ ಹಂಗ ಬಾರ ಕಮಾನ್ ಅಂತ ಕರೀತಾರ ಹ್ಮ್ ಸ ಹಲೋ ಏ ಪೋನ್ ಮಾತಡತ್ತೀನಿ ಕಟ್ ಮಾಡಿದ್ರೆ ಗೊತ್ತಾಗಲ್ಲ ಅಲ್ಲೆ ತಡಿ ಒಂದ್ ಐದ್ ನಿಮಿಷ
ಯಾರು
ನಮಕ್ಕ
ಪಾಮ್ಮ ಅದ್ರಗಲ್ಲೆಂದು ಯಾಕ ಕರ್ಕೊಂತಿ
ಇಟೊತು ಆಕಿನ್ ಜೊನೆ ಮಾತಾಡಿನಿ
ಹ್ಮ್
ಹೇಳಾತೀನಿ ಎಲ್ ಮನೆ ಹೋಗಿದ್ದೆಲ್ಲಾ ಮತ್ ಹಚ್ಚೆಸ್ತಾ ಹಚ್ಚೆಸ್ತಾ ಹ್ಮ್ ಅದೆಲ್ಲಾ ನೋಡ್ದೇವಿ ಎಲ್ಲಾ ಅಲ್ ಪೋಟೋ ಅಂತ್ರೂ ಮಸ್ತ್ ತಕೊಂಡೇವಿ
ಅದಾಗಿಂದ ಅಲ್ಲೇ ಜಾಮಿಯಾ ಮಸ್ಜಿದ್ ಜೊತೆ ನಂಗೇನ್ ಅದು ಅಷ್ಟ್ ಇಷ್ಟ ಆಗ್ಲಿಲ್ವಾ ಚಂದ ಐತಿ ಬಟ್ ನನಗ ಅಷ್ಟ ಇಷ್ಟ ಆಗ್ಲಿಲ್ಲ ಏನಪ್ಪ ನಂಗೊತ್ತ ಇಲ್ಲ ಅದ ನಂಗ್ ತಾಜ್ ಮಹಲ್ ತಾಜ್ ಮಹಲ್ ಅಂತೀನ್ ನೋಡ ಆ ಏನದು ಗೋಲ್ ಗುಮ್ಮಟ್ಟೆ ಇಷ್ಟ ಆಯತ ಉಳ್ಕದೇವು ಆಸ್ಟ್ ಆ ರೇಂಜ್ಗ್ ಇಷ್ಟ ಇಲ್ಲ ಚೆನ್ನಾಗಿದಾವ. ಪೋಟೋಸ್ ಹತ್ರ ತಕೊಳಾಕ ಅದೆಲ್ಲಾ ಹಿಂಗಾದ್ರೆ ರೀಲ್ಸ್ ಗಿಲ್ಸ್ ಮಾಡ್ಬೋದು ನೋಡ್ಲಿ ಅಲ್ಲಿ ಹೋಗಿ. ಚೆನ್ನಾಗಿ ಡಾನ್ಸ್ ಮಾಡಿ ಅದೆಲ್ಲ ಮಾಡಿ
ಡ್ರೆಸಿಂಗ್ ರೂಮ್ ಐತ ಅಂದ್ರೆ ಒಂದ್ ಡ್ರಸ್ ಹಾಕೆಂಡು ಹೋಗಿ ಮತ್ತೆ ಚೇಂಜ್ ಗಿಂಜ್ ಮಾಡಕ ಬೇರೆ ಬೇರೆ ಡ್ರೆಸ್ಸು
ಎಲ್ಲ ನೋಡ್ಲಿಲ್ಲ ಬಟ್ ಅದ್ ಪ್ಲೇಸ್ ಚಂದ ಅದಾ ಹಿಂಗ ಅಂದ್ರೆ ಯಾರು ಮಿಡಲ್ ಬರಂಗಿಲ್ಲ ಮತ್ ಕಿಂಗ್ ಕೋಟೆ ಕೋಟೆಗಳೊಗೆಲ್ಲ ಡಾನ್ಸ್ ಮಾಡಾರ ತೋರಿಸತಾರ ಗೊತ್ತಾ ಹಂಗೆಲ್ಲಾ ಚಂದ ಅನಿಸ್ತೈತಿ ತ್ತೆ
ಹ್ಮ್
ಮತ್ ಅದನ್ನ ನೋಡ
ಬಟ್ ಆ ತರ ಪ್ಲೇಸ್ ಇದ್ರ ಒಂದೇ ಡ್ರೆಸ್ಸ್ ಇರಬಾರದು ಮತ್ತೊಂದು ಮತ್ತೊಂದ್ ಡ್ರೆಸ್ಸ್ ಹಾಕೊಂಡ್ ಚೆನ್ನಾಗ ಪೋ ಟೋ ಮಾಡ್ಸಬೇಕು
ಅಂದ್ರೆ ಕಾರ್ ತಗೊಂಡ್ ಹೋಗ್ಬೇಕು ಅವಾಗ ಹೋಗ್ತಾ
ಅದು ಓನ್ ವೆಹಿಕಲ್ಲ ಹ್ಮ್ ಹ್ಮ್ ಹ್ಮ್ ಹ್ಮ್
ನೋಡಿ ಬಂದೇವ
ಹ್ಮ್ ಅಂದ್ರೆ ಅಮೌಂಟ್ ಆಯ್ತಾ ಎಂಟ್ರೆನ್ಸ್ ಫೀಸ್ ಹ್ಮ್
ಇದಕ್ಕೆ ಅದ ಗೋಲ್ ಗುಮತ್ತ ಟ್ಂಟಿ ಏನಪ್ಪ ತರ್ಟಿ ಹಿಂಗಾದ ಬಾಳನಿಲ್ಲ ಹಾ ನಿಂದುರ್ಲಿ ನಾವ್ ನಿನ್ನೆ ಕಬಾಬ್ ಮಾಡಿದ್ದೇವಾ
ಹಾ
ಏನ್ ಮಸ್ತ್ ಆಗತ್ರ ತಾ ನಾನೇನ್ ಮಾಡಿದ್ದ್ಯಾ
ಕ
ಗೆೆ ಎಲ್ಲ ತಗೊಂಡ್ ಬಂದು್ ಇಟ್ಕೊಂಡೇವಿ ಅಂದ್ರೇನು ಅದೇ ಚಿಕ ಮಟನ್ ಅದನ್ನೆಲ್ಲ ಒಂದ ನಮ್ಗೆ ಎಷ್ಟ ಕಷ್ಟ ಆಗ ಮುಂದೆ ನಾ ಆಕಿ ಅ್ರ ಸ್ಟ್ ಟೈ ಮಾಡತಿದ್ದೆಲ್ಲ ಯೂಟ್ಯೂ ನೋಡ್ ಮಾಡಾಕತ್ತಿದ್ದು ಒಂದ ಇದ್ರ ತೊಗೊಂಬಂದೇವು ಒಂದ್ ಅರ್ಧ ಕೆಜಿ ತಗೊಬಂದ್ವು ವಿ ತಗೊ್ ಬಂದು ಅದಕ್ ಮತ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇವ ಸಣನ್ನ್ಣಾಗಿ ಚನ್ನಾಗ ಕಟ್ಟಿ ಕಟ್ ಮಾಡಿಟ್ಕೊಂಡು ಆಮೇಲೆ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡ್ ಬಂದೀವಾ ಅದಾಗಿಂದ ಮತ್ತ ಮೆಂತೆ ಪೌಡ್ರು ಕೊತ್ತಂಬರಿ ಪೌಡರು ಮಸಾಲ ಪುಡಿ ಇವೆಲ್ಲಾ ತರಿಸ ಹ ಅದಾಗಿಂದ ಏನ್ ಮಾಡ ಅದ ಏನ್ ಒ ಅಂದ್ರೆ ಅದ ನ್ ಚಿಕನ್ ಇತ್ತು ನೋಡು ಪೀಸ್ ಮಟನ್ ಪೀಸ್ ಅದನ್ನ ಎಲ್ಲಾ ತೋಳದೇವಿ ತೊಳೆದು ಆಮೇಲೆ ಅಂದ್ರ ಆ ಒಂಥರ ಏನ ಏನೇ ಇರ್ತದ ಅಂತ ಹಿಂಗ ಹೋಗ ಬ್ಲಡ್ ಅದು ಉಳ್ದಿರ್ತದ ಅಂತಂದು ತೋಳಸ್ತಾರ ಹ ನಾವ ತೊಳ್ದೇವಿ ತೊಳ್ದಿ ಅಲ್ಲೇ ತೊಳ್ದಿರ್ತಾರ ಬಟ್ ನಾವು ಮನಗ್ ಬಂದ ತೊಳ್ಕೊಂಡೇವಿ ಡ ಅದ್ರಾಗ ಏನು ನೀರು ಉಳಿಲ್ಲ ಅದ ಚಂದಾಗ ಒರ್ಸ್ಕೊಂಡಿವವಿ ಒರ್ಸ್ಕೊಂಡ್ ಆಗಿಂತ ಅದನ್ನ ಹಗೆ ಇತೇವಿ ಅದ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಗಂದ ಒಂದ್ ದೊಡ್ ಬೌಲ್ ತಗೊಂಡು ಅದನ್ನ ಹಾಕಿದೇವಿ ಅದರ ಮ್ಯಾಗ ಏನ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದವನು ಆನನ್ಸ್ ಎಲ್ಲ ಹಾಕ್ವಿ ಹ ಹಾಕಿದಾಗಿಂದ ಮತ್ ಈಗ ಏನೇನ ನಾ ಹೇಳಿದ್ನೆಲ್ಲ ಆ ಪೌಡ್ರಿ ಈ ಪೌಡ್ರಿ ಮತ್ ಅವೆಲ್ಲ ಮತ್ ಕಡ್ಲಿ ಅದೆಲ್ಲಾ ಹಾಕಿದ್ವಿ ಹಾಕೊಂದ್ ಐದರಿಂದ ಹತ್ತು ನಿಮಿಷ ಹಂಗ ಬಿಟ್ಟೇವಿ ಅದಾಗಿಂದ ಅದನ್ನು ಇದು ಫ್ರಿಜ್ಗ ಇಟ್ವಿ ಫ್ರಿಜ್ಕಿ ಅದ ಎಲ್ಲಾ ಅದು ಎಲ್ಲಾ ಏನೇನ್ವ ಮ್ಯಾಗ ಹಚ್ಚಿ ನೋಡು ಅದ್ನೆಲ್ಲಾ ಅದು ಇದು ಮಾಡ್ಕೋಬೇಕಲಾ ಅಂದ್ರೆ ಸಣ್ಣ ಸಣ್ಣ ಪೀಸಕ್ ಕಟ್ ಮಾಡಿರ್ತೇವಿ ಕಬಾಬ್ ಹಂಗ ತಿನ್ನಾಕ್ ಗೋಬಿ ಟ ಇಪ್ ತಿನ್ನಾಕ್ಬೇಕಂತಂದ ಹ್ಮ ಅದ ಮ್ಯಾಗ ಹಾಕ ಎಲ್ಲ ಇದು ಇ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತಂದು ಹ ಫ್ರಿಜ್ ನಾಗ ಒಂದ್ ಅರ್ಧ ತಾಸ ಇಟ್ಕಂಡ ಮತ್ತ ಅ ಎಣ ಒಂದ್ ಬಾಂಡ್ಲಿ ಒಳಗೆ ಎಣ್ಣೆ ತಗೊಂಡು ಅದ್ರಾಗ ಎಣ್ಣೆ ಹಾಕಿದೆವಿ ಹಾಕಿ ಒಂದೊಂದೊಂದಂದೊಂದೊ ಹಾಕ್ತೀವಿ ಹಾಕಿಂದ ಕರ್ದ್ವಿ ಕರಾನ ಆಮೇಲ್ ತಗದ್ವಿ ಒಂದ್ ಮೂರ್ನಾಾಕ್ ನಿಮಿಷ ಕರದ ಮ ಮಸ್ ಆಗಿದ್ದುಲಿಯತನಿ ನಾಕ ನ್ ಹೇಳ್ತೀನಿ ಆಹಾ ನಂಗಗದು
ಷ್ಟೇಮ್ಮ
ಸಮಸ್ತ ಹ್ಮ
ಕಷ್ಟ ಮಾಡಿದ್ದೆ ನಂದಿನ
ಹ್ಮ್ ಫಸ್ಟ್ ಟೈಮ್ ಇಲ್ಲ ನಿಮ್ ಕಡೆ ದೀಪಾವಳಿ ಹೆಏನ್ ಮಾಡ್ತಾರ ಹೇಳ
ಮ ತಠಾಪ ನಮ್ದ
ಹ್ಮ್ ಹೆಂಗ ಮಾಡ್ತೀರಿ ಹ್ಮ್
ಅಂದ್ರ ನಮ್ಮ ಹಾವೇರಿ ಅದ್ಕ ಪಫೇಮಸ್ ಕೆ ಟ್ವೆಂಟ ಸೆವೆನ್ ಹೊಡೋದಿಂದ್ರೆ ಫಸ್ಟ್ ಬರ ತೋರ್ಸೋದ ಹಬ್ಬ ಅದ್ದ ದೀಪಾವಿ ಹಬ್ಬನ ಎಲ್ಲಾ ಕಡೆ ಹೆಂಗ ಅಂತ ಅಂದ್ರೆ ಒಂದೊಂದ್ ಕಡೆ ಶಾಪ್ ಓಪನಿಂಗ್ಸ್ ಇರ್ತವು ಮನೆಗಿನ್ ಹೆಂಗಲ್ಲ ನಮ್ ಕಡೆ ಹೆಂಗ ಅಂತಂದ್ರವು ಬರ್ ಮನಗಿನೇ ಮನಗಿನ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ಫುಲ್ ಡೆಕೋರೇಷನ್ ಮಾಡದ ಹಊರಿನ ಹಿಂಗ ತಗೊ್ ಬರ್ತ ಇಲಿ ರೈತ್ರು ಚಿನ್ನಕ್ ಮತ್ತ್ ಹಾಕಳಕ್ ಬಟ್ಟೆ ಎಲ್ಲ ಪ್ಪ ಅಂದ್ರೆ ಊರಿಗೆ ಏನು ಪರ್ತಿ ಮಾಡರಂಗಿಲ್ಲ ಹೊೋರಿಗೆ ಚೈನಾ ಅದಕ್ ಮೈ ಮೇಲ್ ಬಟ್ಟೆ ಕಖಾಲಗ್ ಬಟ್ಟೆ ಮುಸುಕು ಆಮೇಲೆ ಸೆಣ್ಣಬನ್ ಹುರಿ
ಎಲ್ಲ ಮಾಡ
ಹಾ ಮರ್ಜರಿ ಮಾಡ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಸರಿ ಸರಿ ಬರ್ಕ ತಗ ನಾನು ಸರಿ ಬಾಯ್